ಹಲೋ ಹಾ ಬೋಲೋ ಹ ಹಸ್ಟೆಲ್ ಮ ಹಾ ಯ ಕಾರ ಬತೋ ಬತ ಹ ಅಲ್ಲತ ದಸ್ ಮಿನ ಲಾ ತು ದಸ ಮಿನಟ ಹಲೋ
ಹಲೋ ಕೇಳಕತ್ತಿದೆತ
ಅದಾವ ಹ್ಮ ಕೇಳಸ್ತಾ ಇದೀೇ
ಅದೇ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯತ್ ನೋಡ ಹ ಏನ್ ಪ್ರಬ್ಲಪಾ ನಿ ಕುಂದಚ ಹಳ್ಳಾಲ ಸಿ ಏನು ಕೊಂಡೆೆಯಲ್ಲಿ ಎಲ್ಲ ತುಣ್ಣಿ ಸಿಗುದ್ರೆ ಅ ಹಳ್ಳ ಅದೇ ಹಳ್ಳ
ಹಲೋ
ಅಲೋ
ಹಾ ಹೇಳೆಪ್ಪಾ
ಅದೇ ಏನ್ ಹೇಳ್ಬೇಕಂತ ಅದೇ ಏನ್ ಹೇಬೇಕಂತಂದ್ರೆ ನಾನು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ ದದುಡ್ಡ ವಿಷಯ ಪ್ರಾಬ್ಲಮ್ ಆಗಿತ್ತು ಏನಂತಂದ್ರೆ ನಾನು ಒಂದು ಬಿಸ್ನೆಸ್ ಒಂದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇನೆ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಲ್ಲ ಆ ಬಿಸ್ನೆಸ್ ಏನಾಗಿದೆ ಅಂತಂದ್ರೆ ಈಗ ಮುಂದೊಬ್ ಬರ್ಬಹುದು ಮುಂದ ನನ್ಗೆ ದೊಡ್ಡ ಸಾಧನೆ ಆದಂತಹ ವ್ಯಕ್ತಿ ಮಾಡಬಹುದು ಅಂತೇಳಿ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದ ಮೂರ್ ವರ್ಷ ಆಯತು ಮೂರ್ ವರ್ಷದಲ್ಲಿ ಏನಿಲ್ಲ ಅಂದ್ರೆ ಮಿನಿಮಮ್ ಆಗ ಈಗ ಮೂವತ್ ಲಕ್ಷ ಮೂವತ್ ಲಕ್ಷ ಮೂವತ್ತೈದ್ ಲಕ್ಷ ಎಲ್ಲ ದುಡ್ಡು ಖರ್ಚಾಗಿದ್ದಾವೆ ಈಗ ಈಗ ಏನಾದ್ರು ಮತ್ತೆ ರಿಪಿಟ್ ರಿಟರ್ನ್ ಅರ್ನ್ ಮಾಡ್ಬಹುದು ಅರ್ನ್ ಮಾಡಿ ಕೊಡಬಹುದು ಅಂತ ಹೇಳಿ ಕಂಪ್ನಿಯ ಕಂಪ್ನಿ ಸ್ಟಾರ್ಟ್ ಮಾಡಿದೆ ಈಗ ಮೂವತ್ತೈದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಒಂದ್ ರೂಪಾಯಿ ಕೂಡ ಒಳ್ಳೆ ಬರ್ತಾ ಇಲ್ಲ ಈಗ ಎಲ್ಲ ನಾನು ನಷ್ಟದಲ್ಲಿ ಇದೀನಿ ಈಗಗ ನೀನೇ ಎಲ್ಪ್ ಮಾಡಬಹುದು ಅಂತ ಹೇಳಿ ನಾನು ನಿಮಗೆ ಕಾಲ್ ಮಾಡಿದೇನೆ ನನಗೆ ಹೆಂಗೆ ಎಲ್ಲ ಮಾತಾಡ್ತಿಯಾ
ಇಲ್ಲಪ್ಪಾ ಸಾರಿ ನಿನು ಇಷ್ಟ ಕಷ್ಟಾನೂ ಇದ್ದಿದೆ ನನ್ಗು ಗೊತ್ತಿದ್ದಿಲ್ಲ ಯಾವ್ದು ಬಿಸ್ನೆಸ್ ಅಲ್ಲಿ ನೀ ಲಾಸ್ ಆಗಿದ್ದೀನಿ ನೀನು
ಅದೇ ಹೇಳಿದ್ ನನ್ನ ಅದು ಎಲ್ ವಿ ಕಂಪನಿ ಅಂತ ಹೇಳಿ
ಎಲ್ ವಿ ಕಂಪನಿ
ಹ ಎಲ್ ವಿ ಕಂಪ್ನಿ ಅದು ಏನು ಇಲ್ಲ ಮಾಡೋದು್ ಏನ್ ತಗ್ದನೇ ಇಲ್ಲ ಅಲ್ಲಿ ಬರೀ ಇನ್ವೆಸ್ಟ್ಮೆಂಟ್ ಮಾಡೋದು ಕೂಡದ ಇರುತ್ತೆ ಒಂದ್ ವರ್ಷದಲ್ಲಿ ದುಡ್ಡು ಡಬಲ್ ಆಗುತ್ತೆ ಅಲ್ಲಿ
ಎಷ್ಟು ಮಾಡ್ಬೇಕು ಇನ್ವೆಸ್ಟ್ ಹೇಳು ನಾನು ಮಾಡುತ್ತೇನೆ ನಿನಗ್ ಹೆಲ್ಪ್ ಮಾಡ್ತೀನಿ ಹೇಳು ಗುರು
ಮೂವತ್ ಲಕ್ಷ ಆಗ್ಬೇಕಂತೆ ಒಂದ್ ವರ್ಷದಲ್ಲಿ ಅರವತ್ ಲಕ್ಷ ಕೊಡ್ತಾರಂತೆ
ಈಗ ನೀ ಎಷ್ಟ ಹಾಕಿದ್ದಿ ಹಲೋ ಮೂವತ್ತೈದಲ್ಲಿ ನೀನು ಡಬಲ್ ಅದು ಎಪ್ಪತ್ತದು ಏನು
ಎಪ್ಪತ್ತಾರು
ಮತ್ತೆ ಬೇರೆ ಕಡೆ ಇನ್ವೆಸ್ಟ್ ಮಾಡದೇನ್ ನೀನು ಹಲೋ ಹಲೋ ಹಲೋ ಹಲೋ ಸೌಂಡ್ ಬರ್ತಾ ಇಲ್ಲ ಹಲೋ ಚಲ ಹಾ ಹಲೋ ಇಲ್ಲ
ಅದೇ ನಾ ಏನ್ ಹೇಳ್ಬೇಕಂತಂದ್ರೆ
ಹಾ ಏನ್ ಹೇಳ್ಬೇಕು ಹೇಳು ನೋಡು ಅದೇ ನೀ ಮೂವತ್ತೈದು ಲಕ್ಷ ಇನ್ವೆಸ್ಟ್ ಮಾಡಿದಲ್ಲ ಮತ್ತ ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ಯಾಾ ಹನ್
ಹ ಅದೇ ಏನ್ ಹೇಳ್ಬೇಕ ಅಂತಂದ್ರ ಏನು ಹೇಳು
ಹ ಅಲೋ ಹಲೋ
ಕೇಳ್ತದೆಯಾ
ಹಾ ಕೇಳಿಸತಾ ಇದ್ದೀಿ
ಅದೇ ಏನ್ ಹೇಳ್ಬೇಕಂತಂದ್ರೆ ನಾನು
ಹಾ ಹೇಳುವ ಏನು
ಅದೇ ಹೇಳಿದ್ಲ್ಲ ಮೂವತ್ತೈದ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದೆ ಮೊದಲೇ ಆಗಿ ಅದು ಮೂವತ್ತೈದು ಲಕ್ಷ ಡಬಲ್ ಆಗ್ಬಹದ ಳ ಎಪ್ಪತ್ತ ಎಪ್ಪತ್ ಮಂದಿ ಒಂದ್ ವರ್ಷ ಎಪ್ಪತ್ ಬರಣ ಮತ್ತೆ ಎಪ್ಪತ್ತು ಕೂಡ ಡಬಲ್ ಆಗ್ಬಹುದು ಅಂತೇಳಿ ಒಂದೂರ ನಲವತ್ತೈು ಒಂದೂರ ನರವತ್ತು ಹಾಕಿದೆ ಒಂದೂರ ನರವತ್ತು ಬರ್ಲೇ ಇಲ್ಲ
ಮತ್ತ ಏನಾಯ್ತು ಒನ್ನೂರ ನಲ್ವತ್ತು
ಅದು ಕಂಪನಿಯಿಂದ ಬಂದಾಗಬಿಟ್ಟಿತ್ತು ಅಲ್ಲಿಗೆ
ಮತ್ ನನಗೂ ಮೂವತ್ ಲಕ್ಷ ಹಾಕು ಅಂತ ಹೇಳಿದೆ ಈಗ ನಂದುೂ ಲಾಸ್ ಮಾಡ್ಬೇಕಂತ ಕೂತಿದ ಏನೋ
ಇಲ್ಲ ನಾ ಹೇಬೇಕಂತಾನೇ ಅನ್ಕೊಂಡಿದ್ದೆ ಎಷ್ಟುರಲ್ಲಿ ಅದೇ ಹೇಬೇಕ ಅಂತಾನೇ ಅನ್ಕೊಂಡಿದ್ದೆ ನುನ್ನ ಜತೆಗೆ
ಹ ಹ ನಾ ಇನ್ವೆಸ್ಟ್ ಮಾಡ್ತಿದ್ದೆ ನೋಡಪ್ಪಾ ಈಗ ನೀ ಹ ಹೇಳ್ದಿ ಚಲೋಯ್ತ ಇಲ್ಲಾಂದ್ರೆ ಆ ಕಂಪನಿಯಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕಂತ ಎರಡು ವರ್ಷ ನಿಂತ ಮಣ್ಣಲ್ಲಿ ಇಟ್ಕೊಂಡು ಕೂತಿದ್ದೆ
ಈಗ ನಾನು ಮುಂದಾಗ ಏನು ಮಾಡ್ಬೇಕು ಏನು ಇಲ್ಲ ಅಂತ ತಿಳಿತಾ ಇಲ್ಲ ಈಗ ನಾನು ಇದು ಇದು ಮೆಡಿಕಲ್ ಹೋಗಿದೆ ಅಲ್ಲಿ ಇದು ಪಾಯ್ಸನ್ ಅಂತ ಕೇಳಿದೆ ಪಾಯ್ಸನ್ ಇಲ್ಲಾ ಅಂತ ಅಂದ್ರರು ಸೊ ಹಾಗಾಗಿ ನಾನು ಈಗ ಅಂಗಡಿ ಹಗ್ಗದ ಅಂಗಡಿ ಹೋಗಿದ್ದೆ ಒಂದು ಹಗ್ಗ ತಗೊಂಡ ಈಗ ಹಗ್ಗ ತಗೊಂಡ್ ಒಂದು ಗಿಡ ಕಟ್ಟಿದ್ದೀನಿ ಈಗ ಏನಿಲ್ಲ ಉರ್ಲ ಹಾಕನ್ ಸಹಬೇಕಂತ ಮಾಡ್ಕೊಂಡಿದ್ದೀನಿ ನೋಡು ನಾನು
ಇಲ್ಲಪ್ಪಾ ಹಂಗ್ ಮಾಡಲಾಕ್ ಹೋಗಬೇಡ ನನ್ಗೆ ಎಷ್ಟು ಲಾಸ್ ಆಗಿದೆ ಅದನ್ನ ಅಮೌಂಟ್ ಕೊಡ್ತೀನಿ ನೀ ತೋಲ ಕೊಬಡ
ಇಲ್ಲ ನನಗೆ ಜಾಸ್ತಿ ಲಾಸ್ ಆಗಿದೆ ಇದು ಮೂವತ್ತೈದ್ ಲಕ್ಷ ಹೋದ್ರೆ ಏನಾಗ್ತ ಅನ್ತಲಿಲ್ಲ ಅದು ಮೂವತ್ತೈದಲಂದ ಡಬಲ್ ಆಯ್ತು ಎಪ್ಪತ್ತೈತು ಎಪ್ಪತ್ತರಿಂದ ಡಬಲ್ ಆಯ್ತು ಒಂದು ನೂರ ಎಪ್ಪತ್ತೈತಲ್ಲಾ ಹಾ
ನೀ ಟೆನ್ಷನ್ ತೋಲಾಕ್ ಹಬೇಡಪ್ಪಾ ಇಲ್ಲ ನಾನು ಹೇಳ್ತೇನೆ ನಮ ಪಿ ಎಗ್ ಹೇಳ್ತೇನೆ ಒಂದ್ ಕೋಟಿ ನೀನ್ ಹ ಹಾಕೊಂಡಲ್ಲಿ ಟಾನ್ಸ್ಫಾನ್ ಮಾಡ ಅಂತ ಹೇಳ್ತೀನಿ ಎಲ್ಲಾ ಉುರುಳ್ಳ ಗಿರು ಹಾಕಳಾಕ್ ಹೋಗಬೇಡ ಪೈಜನ್ ಗಿಜನ್ ಗುಗಿುಗಿ ಎಲ್ಲ ತೋ್ ಕಿರಿ ನುಂಗಿ ಸಾಯಲಾಕ್ ಹೋಗಬೇಡ ಒಂದ ಕೋಟಿ ರೂಪಾಯಿ ನಾ ಹೇಳ್ತೀನಿ ನನ್ ಪಿ ಗೆ ಚಕ್ ಬರ್ದ್ ಕೊಡ್ತಾನೆ ಏ ಎಲ್ಲಾ ಟೆನ್ಷನ್ ತೊಲಕ್ ಹೋಗ್ಬೇಡ ಎಷ್ಟು ಜೀವನ ಒಂದೇ ಸಾರ್ತಿ ಬರುತ್ತದೆ ಒಂದ್ ಸಾರ್ತಿ ಜೀವನ ಆಯ್ತಂದ್ರೆ ಮತ್ತೆ ಬರಲ್ಲ ಈಗೆಲ್ಲಾ ಕೆಲ್ಸ ಮಾಡ್ಲಾಕ್ ಹೋಗಬಂಡ್ ನೋಡ್ನಿ ಒಂದ್ ಕ ಒಂದ್ ಹತ್ತು ನಿಮಿಷ್ ನೋಡು ನನ್ ಪಿ ಯ ಹೇಳ್ತೀನಿ ಚಕ್ ಬದಕ್ರರಿ ನಿನ್ ಕೈಗ್ ಕೊವ ಅಂತ ನೀ ಎಲ್ಲಿದೆ ಹೇಳು ಈಗ
ನೀವು ಪ್ರೆಸೆಂಟ್ ಆಗಿ ಇದ್ರಲ್ಲ ಇದ ನೋಡ ನಾನು
ಎಲ್ಲಿ
ಕೈ ಕಷೆ ಮಾಡಸತಲ್ಲ
ಈ ವಷ ಮನಸ್ಸಿನಲ್ಲಿ ಯಾಕ ಹೋಗಿದ್ದೆ ಅವನಿ
ಅದು ಅಲ್ಲಿ ನಮ್ಮ ಅಜೀಮ ಅವ್ರು ಕಳೆದು ಬಿಟ್ಟಿದ್ರಲ್ಲ ಹುಡುಗಾಡಕ್ ಹೋಗಿದ್ದೆ
ಓಹಹೋ ಬಯ ಅಷ್ಟು ದೂರ ಎದಗ್ ಹೋದೀನಿ ಹೇಳು ಅಷ್ಟು ಯ ಅಕ್ಕಿ ಯು ಎಸ್ ನಲ್ಲಿ ಇರ್ತಾಳೆ
ಎಲ್ಲಿ ಇರ್ತಾಳೆ
ಯು ಎಸ್ ಆಸ್ಟ್ರೇಲಿಯಾ ಅಲ್ಲಿ ಇರ್ತಾಳೆ
ಯಾರು
ಕೈ ಕಸ
ಹೌದಾ ತೇಜಸ್ವಿನಿ ನಿಮ್ಗೆ ಗೊತ್ತಿದ್ದಾರಾ
ಹಾ ಪರಿಚಯ ಇದೆ ಅಪ್ಪ ಅಕ್ಕಿ ನನ್ನ
ಇನ್ವೆಸ್ಟ್ ಮಾಡ ಅಂತ ಹೇಳಳಬೋದು
ಓಹ್ ಓಹ ಅವ ಡೆಂಜರ್ ಆಳಪ್ಪಾ ಹಾಕಿನ್ ಮಾತ್ ಯದಕ್ಕ ಕೇಳಕ್ಕೋದಿನಿ ನಾನು ಒಂದ್ ಸಾರ್ತಿ ಯಾಕಿನ ಮಾತ್ ಕೇಳ ಕೇಳಕಿರಿ ಹಳ್ಳಕ್ಕೆ ಬಿದ್ದೇನೆ
ನನಗೇನು ಗೊತ್ತಿತ್ತು ನನಗೆ
ನೀ ನೋಡಪ್ಪಾ ಬರೇ ನೋಡು ಒಂದ ಮಾತಗಿರುತ್ತನ್ ಕೇಳುವ ಬರೇನಿ ನನ್ಗೆ ಲಾಸ್ ಆದಾಗ ಅಷ್ಟ ಅಷ್ಟ ಅನಸ್ತಿ ನನ್ಗೆ ಅದರ್ಗಿಂತ ಮುಂಚೆ ಬರೇ ನೀ ಹುಡಿಯರ ಮಾತ ಕೇಳ್ತೀ ನನ್ನ ಮಾತ್ ಒಂದು ಕೇಳಲ್ಲ ನೀ
ಯಾಕಂದ್ರೆ ಹುಡ್ಗರ ಮಾತ್ ಕೇಳಿದೆ ಸ್ವಲ್ಪ ಸಿಗುತ್ತೆಲ್ಲ ಹಂಗ ಅಂತ ಹೇಳ ಹುಗಿಯರ್ ಮಾತ್ ಕೇಳ್ತೇನೆ ನಿಮ್ದನ್ ನಿಮಿಂದ ಏ ಸಿಗುತ್ತೆಲ್ಲ ನಮ್ಗೆ
ಏನಪ್ಪಾ ಅದ್ರ ಬಗ್ಗೆನ ಯೋಚಿಸಲಾಕ್ ಹೋಗಬೇಡ ಬಾಳ ಅದರ ಪಕ್ಕ ಗಳಿಸ ಮೇಲೆ ಬಾಳ್ ಬರ್ತಾವ ಅಂತವಲ್ಲಾ
ಇಲ್ಲ ನಮ್ಗೆ ರೊಕ್ಕ ಗಳಸ್ ಮೇಲೆ ಬರೋದಕ್ಕಿಂತ ರೊಕ್ಕ ಗಳಸಲಾರ್ಗಿಂತ ಮೊದಲೇ ಬರೋದಕ್ಕೆ ಒಳ್ಳೇದು
ಇಲ್ಲಪ್ಪಾ ರಶನ್ ಬೇಕ ತಗೊಂಡ್ ಹೋಗ್ಬಿಡು ಒಂದ್ಡ್ ಅದವ ನನ್ ಬಲ್ಲಿ ಅಕಿ ನಿಂದ ಬೆಳ್ಳಳಾಕ್ ಹೋಗಬಾಡ ನೀ ಕೈ ಕಸ ಇದಂದು
ಇಲ್ಲ ಕೈ ಕಸ ಏನ ಬಿದ್ದಿಲ್ಲ ನಾನು
ಹಾ ಮತ್ತೆ ಯಾರ ಇದ ಬಿದ್ದಿದ್ದ್ಯ
ನಾನು ಅಜಿಮ್ ಅವರಿಂದ ಬಿದ್ದೀನಿ ಅಜಿಮ್ ಅವ್ರು ಸ್ವಲ್ಪ ಫೇವ್ರೇಟ್ ಇದ್ದಾರೆಲ್ಲ ಒಂದು
ಹಾ ಅಜ್ಜಿ ಮ್ ಏನ್ ಮಾಡ್ಬೇಕಕ್ ಅಂದಿದಿ ಬಾಳ ಸೆಕ್ಸ್ ಅದ ನೀ ಹುಡ್ಗ
ಅವನ ಜೊತೆಗೆ ಮಾಡ್ಬೇಕಂತಾನೆ ಮಾಡ್ಕೊಂಡಿದ್ದೆ ಅದು ಏನಂತಂದ್ರ ಬಿಸ್ನೆಸ್ಸ
ಅದೇ ಬಿಸ್ನೆಸ್ ಬಾಳ್ ಡೇಂಜರ್ ಅನ ಬಿಸ್ನೆಸ್ ಮಾಡ್ತಾ ಮಾಡ್ತಾ ಮಾಡ್ತಾ ಏನ್ರಿ ಒಂದು ಮಾಡ್ತಾನ ನೋಡ ನನ್ಗೆ
ಅದೇ ಬಿಸ್ನೆಸ್ ಮಾಡ್ಬೇಕಂದ್ರೆ ಡೇಂಜರ್ ಇರಬೇಕು ಡೇಂಜರ್ರೆ ಬಿಸ್ನೆಸ್ ಮಾಡ್ತಾರ
ಹ ಮತ್ತ ಅವ್ನ್ ಬೈಲಿ ಹೋಗಬಾಡನಿ ಡೇಂಜರ್ ಅ ನೋಡುವ ಮರ್ಡ್ರ ಮಾಡಿದಾನೆ ಇಬ್ಬರಿಗೆ
ಹ ಅದೇ ನಾನೇ ಹೇಳಿದ್ದೆವು ಅದು ಮಡ್ರ ಮಾಡ ಅಂತ ಹೇಳಿ ನಾನೇ ಹೇಳಿದ್ದವ್ರೀ
ಯಾಕಪ್ಪಾ ಹಿಂಗ್ ಮಾಡ್ಲಾಕ್ ಹೋಗ್ಬಾರ್ದು ಒಳ್ಳೆಲ್ಲದು ಮಡರ್ ಮಾಡದು
ಇಲ್ಲ ಸ್ವಲ್ಪ ಹಂಜಿಕೆ ಇರ್ಬೇಕು ಜನದಲ್ಲಿ ಯಾಕಂದ್ರೆ ಭಯ ಪಡಲ್ಲಲ್ಲಂದ್ರ ನಮಗೆ ನೋಡಿ
ಇಲ್ಲಪ್ಪಾ ದೊಡ್ಡ ದೊಡ್ಡನೇ ಹೋಮ್ ಮಿನಿಸ್ಟ್ರಗಳಿಗೆ ಹೊೋಡ್ರಿ ಇಂತಥ ಪ್ರಧಾನ ಮಂತ್ರಿ ಸ ನಡೀತ ಸಣನ್ ಸಣ್ಣ ಪುಟ್ಟ ಅವ್ರಿಗೆ ಹೊ ಡದ್ರೆ ಹಂಗ ನೀ್ ಹೆಸರು ಕಳಿಸಸ್ಬೇಕಂದ್ರೆ
ಮತ್ತೆ ನ ಅವರಿಗೆಗ ಹೊಡೆದ್ನಲ್ಲ ಪ್ರಧಾನಮಂತ್ರಿರೇಂದ್ರ ಮೋದಿಗ ಆಯತು ರಾಹುಲ್ ಗಾಂಧಿಪ್ಪ ಅವರಿಗೆಗ ಆಯತು ಅವರುಂತ ಹೊಡೆ್ದ್ನಲ್ಲ
ಇಲ್ಲಪ್ಪ ಅವ್ರಿಗೆ ಹೊಡ್ದಿಲ್ಲ ನ ಗೊತ್ತಾದ ನೀ ಬರೇ ಬಡವ್ರ ಹೊಡತೀನಿ
ಇಲ್ಲ ಇಲ್ಲ ತಪ್ಪರ್ಕಂದ್ರಲ್ಲ ಬಡವ ನೋಡಡ್ತಿೀ ಅವ್ರ ನೋ ಹೊಡಿತೀವಿ ಎಲ್ಲಾರೂ ಕುಡತೀನ
ಯಏ ನೀ ಬಾಳ ದೊಡ್ಡ ಗುಂಡಾ ಇದಪ್ಪ ನೀ ದೌದ್ ಇಬ್ರಾಹಿಂ ಅಲ್ಲಾ ನಿನ್ ಹೆಸರು
ಅಲ್ಲ ಅಲ್ಲ ತೌದ ಇಬ್ರಾಿ ಅಲ್ಲ ತೌದ್ ಇಬ್ರಾಿಮ ಅಂದಿಚೋರ್
ಏ ಮಂದಿ ಚೋರ್ ಡೇಂಜರ್ ಇದಪ್ಪಾನ ಅಂತ ಕೆಲ್ಸ ಮಾಡ್ಬಾರಡ್ದು ಜೀವನದಲ್ಲಿ ನೀನು ಬತ್ತಾ
ಇಲ್ಲ ಗೊತ್ತಾಗಿ ನ ಇನ್ ಸ್ವಲ್ಪ ಚಲೋ ತಿಲಸ
ನೋಡಪ್ಪಾ ಈಗ ನೋಡು ಬಡೂರು ಇರ್ತಾರೆ ಅವ್ರದ್ದಲ್ಲ ಕೊಲೆ ಮಾಡಿದ್ರ ಹೆಂಗ ಹೇಳ ನೋಡು ಅವ್ರ ಮನಿ ಸಂವಸಾರ ಹೆಂಗ್ ನಡಿಬೇಕ ಹೇಳು
ಇಲ್ಲಿ ನೋಡು ಬರೋ ಬರ ನೀ ಹೇಳೋ ನನಗ ಗೊತ್ತಾಯ್ತು ಈಗ ಸಿ್ರೀಮಂತ ಇರ್ತಾರೆ ಸಿ್ರೀಮಂತರ್ ಯಾವಾಗೂ ಎಲ್ಲ ಮ ತ್ತೆ ಬಡವರು ಯಾಕ ಕುಡತೇನೆ ಅಂತಂದ್ರೆ ಇಲ್ಲಿ ನೋಡು ಬಡವರು ಇರ್ತಾರಲ್ಲಾ ಅವ್ರ ಬಳ ಊಟ ಮಾಡಕ್ಕೆ ಅನ್ನ ಇರುದಲ್ಲ ಮತ್ತೆ ದುಡ್ಡು ಇರೋದಿಲ್ಲ ಇರೋಕ್ಕೆ ಮನೆ ಇರೋದಿಲ್ಲ ಏನುೂ ಇರದಿಲ್ಲ ಈಗ ಹೊಡದ್ರೆ ಏನಾಗುತ್ತೆ ಬಡ ಹೊಡದ್ರೆ ಈಗ ಮನೆ ಇರೋದಿಲ್ಲ ಏನ ಇರೋದಿಲ್ಲ ಏನ್ ಟೈಸನ್ ಇಲ್ಲ ಆರಾಮಾಗಿ್ಯಾಗಿ ಇದ್ದಬ ಬಿಡ್ತಾರೆ ಈಗ ಈಗ ಶ್ರೀಮಂತ ಇದ್ದರು ಎಲ್ಲಾರ ಮನೆ ಇರುತ್ತೆ ಎಲ್ಲ
ಇಲ್ಲ ತಂದೆ ತಾಯಿ ಇರ್ತಾರೆ ಅವ್ರು ಅವ್ರಿಗೆ ಯನ್ ನೋಡ್ಕೋಬೇಕು ಇದ್ದೋ ಒಬ್ಬ ಮಗ ಇರ್ತಾನೆ ಅವನೇ ಎಲ್ಲಾ ದುಡ್ದ ಹಾಕ್ತ ರ್ತಾನೆ ಅವನಿಗೆ ಮಗನಿಗೆ ಕೊಲೆ ಮಾಡಿದ್ರೆ ತಂದೆ ತಾಯಿ ಏನ್ ಮಾಡ್ಬೇಕು ಗ ಅವ್ರಿಗೆ ಕೊಲೆ ಮಾಡ್ಬಿಡಲ್ಲ ಮತ್ತೆ
ಹಾ ಮತ್ತೆ ಎಲ್ಲರ ಕಲ್ ಮಾಡತೇನೆ ಮಾಡಿದ್ರೆ ಒಬ್ರಿಗೆ ಮಾಡುದಲ್ಲ ಪೂರಾ ಫ್ಯಾಮಿಲಿ ಎತ್ತಿ ಬಿಡ್ತೇನೆ
ಇಲ್ಲಪ್ಪಾ ಸರಿ ಅನ್ಸಲದು ಹಿಂಗ ಮಾಡ್ಲಕ್ ಹೋಗಬಾಡ್ದ್ ನೀನು
ಈಗ ಶ್ರೀಮಂತ ಇರ್ತಾರಪ್ಪ ಅವರ ಬಳಿ ಮನೆ ಇರುತ್ತೆ ದುಡ್ಡು ಇರುತ್ತೆ ಅವಂತಥರ ಹೊೋಡದ್ರೆ ಹೆಂಗ ಹೇಳು ಅವರೆಲ್ಲ ದುಡ್ಡು ಮಾಡಿ ಈರ ಎಲ್ಲ ಎಂಜಾಯ್ ಮಾಡ ಹೋಗಬೇಕಲ್ಲ ಜೀವನದಲ್ಲಿ ಅವ್ರು
ಎಲ್ಲ ಪನ್ ಮಾಸ್ ಸರ ಎಲ್ಲ ಎಲ್ಲ ಮಾಡ್ಲಾಕ್ ಹೋಗಬಾರಡ್ದನಿ
ಯೆ
ಸರಿ ಅನ್ಸಲ್ಲ ಇದು
ಸರಿ ಅಂತಲ್ಲ ನಂದೇ ಸರಿ ಇದೆ ಸರಿ ಇದೆ ಸಲಾಗಿ ನಾ ಇಂತೆಲ್ಲಾ ಮಾಡ್ತಾ ಇರೋದು
ಇಲ್ಲ ಅವ್ರು ಮೊದ್ಲು ಸ್ಟ್ರಗಲ್ ಮಾಡೆ ದೊಡ್ಡವರು ಶ್ರೀಮಂತ ಆಗಿರ್ತಾರೆ ಒಂದೇ ಸರ್ತಿ ಶ್ರೀಮಂತರು ಆಗಲ್ಲಲ್ಲಾ
ಎಲ್ಲ ಒಟ್ಟಿದ ತಕ್ಷಣ ಶ್ರೀಮಂತತ್ ತಾಯ್ಬ ಬಿಡ್ತಾರೆ
ಹಾಗೆ ಹಾಗೆ ಆಗ್ತಾರಪ್ಪಾ ಅವ್ರ ಅಪ್ಪ ಇಲ್ಲಾಂದ್ರೆ ತಾತ ಅವರು ಗಳಸಿರ್ತಾರೆ ಹಟ್ಟ ಮ ಸಿ್ರಮಂತ ಆತಾರೆ ಅವ್ರು ಮೊದಲ್ ಸ್ಟ್ರಗಲ್ ಮಾಡಿದ್ದಾರೆ ಎಲ್ಲಾ ಕಷ್ಟ ಪಟ್ಟಿದ್ದಾರೆ ಅವ್ರು ಅವರು ಅಜ್ಜ ಅವರು
ಹಾ ಅಜ್ ಅವರು ಕಷ್ಟ ಪಟ್ಟಿದ್ರೆ ಅವ್ರು ಬಡವರು ಇದ್ರು ಅವಾಗ ಅವ ಬರಡ ಇದ್ರರು ಅವಾಗ ಸತ್ತರ್ ಬಿಡ್ತನವಿಗೆ ಮತ್ತೆ
ಅವಾಗ ಅವ್ರಿಗೆ ಬಡವರ ಇದ್ದಾಗಿ ಕೊಲ್ಲ ಮಾಡ್ಬಿಡೋದಿತ್ತು
ನಾವ್ಾಗಿದ್ದಿರ್ಲಿಲ್ಲಲ್ಲ ಇದ್ರೆ ಎತ್ತಿ ಬಿಡ್ತವೆ ಅವ್ರಿಗೆ ಅವೆಗೆ.
ನಿಮ್ಮ ನಿಮ್ಮ್ ಅಜ್ಜಾರು ಹೆಂಗ್ ಮಾಡಿದಾರ ಏನ ಇಲ್ಲಲ್ಲಾ
ಹಾ ನಮ್ಮಜ್ಜರ್ ಮಡಿಕೊಂಡ ಬಂದರ ಅಂತ ಹೇಳಿ ನಾ ಮಾಡ್ತಾ ಇರೋದು ಅದು.
ನೀಮ್ ಅಜ್ಜ ಶಾಣೆ ಅಲ್ಲ ಅವ ದಡನು.
ಹಾ ಹ ಹಾ.
ನಿಮ್ ಅಜ್ಜ ದಡ್ಡ.
ನಮ್ಮಜ್ಜ ಅಂತ ಶಾಣಾ ಮನುಷ್ಯನ ಇಲ್ಲರಿ ಜೀವನದಲ್ಲಿ ಇಲ್ಲಿ ಜಗತ್ತಿನಲ್ಲಿ.
ಹೇಗೆ ಗುರು ಆಯ್ತ್ ಬಿಡಪ್ಪಾ ನನ್ ಕೆಲ್ಸ ಐತೆ ನ ಆಮೇಲೆ ಅಸ್ತೇನಿ ನಿನ್ಗ.
ಸರಿ ಸರಿ.